ಕೊ ವಸಪ್ಪಾ ಹಲೋ ಹಲೋ ಊದುಬತ್ತಿ ಅವಿಲ್ವ ಅದ್ವ ಹಲೋ ಕೆಳಸ್ದ ಏನ್ ಆರಾಮ
ಆರಾಮ್ ನೋಡ್ರಿ ನೀವು
ನಾವುನ್ ಆರಾಮ್
ತಿಂಡಿ ಆಯ್ತಾ
ಏನ ತಿಂಡಿ ಇಲ್ಲ ಮಾಡ್ಬೇಕೇನ ಮನೇಲಿ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತು ಹಬ್ಬ ಇತ್ತು. ಡಲಿ. ..
ಹ್ಮ್, ಹ್ಮ್. ..
ಲೇಟ್, ಆಗುತ್ತೆ! ನೀವು ಮಾಡಿದ್ರ? ..
ನಾವು, ನಮ್ದು ಆಯ್ತು, ಉಪ್ಪಿಟ್ಟು, ತಿಂಧ್ವಿ. ..
ಉಪ್ಪಿಟ. ..
ಹಾ. ..
ಅದು, ಮಾರಿಯಬ್ಬ, ಹೋಗಿಬಿಟ್ಟು. ..
ಹಾ, ಮತ್ತೆ? .. ಹ್ಮ, ಮುಂದಿನ, ತಿಂಗಳಲ್ಲಿ! ಮಂಗ್ಗಳೂರ್ಗೆ, ಹೋಣವಾ? .. ಮಂಗಗಳೂರ್ರಿಗೆ? ..
ಮಂಗಳೂರು ..
ಚಿಕ್ಕಮಂಗಳೂರು. ..
ಹ್ಮ ..
ಚಿಕ್ಕಮಂಗಳೂರ, ಅಲ್ಲಿ, ಕುದುರೆ, ಮುಕ್ಕಕ್ಕಾಯಿ ಹೋಗೋಣ? ..
ಕುದುರೆ, ಮುಖಾನ, ಹ, ನೋಡನಾ. . ಹ, ಹ, ಕುದುರೆ, ಮುಖ, ಅಂದ್ರೆ, ಬಾಳೆದಯ್ತಪ್ಪ. ..
ಇದೇನು, ಹಾಗಲರಿ? ..
ಹ ..
ಕಾರ್, ಬುಕ್, ಮಾಡ್ಕೊಂಡು! ಹೋದ್ರಾಯ್ತು? ..
ಕಾರ. ವೈ ..
ಹ್ಮ್ ..
ಏ, ಕಾರು, ಅದು ಅಷ್ಟೆಲ್ಲ? ಇದಿಲ್ಲಪ್ಪ ನಾವು ಹೋದ್ರೆ, ಟ್ರೈನ್! .. ಟ್ರೈನೊಗೋನ. ..
ಟ್ರೈನಿಗೋದ್ರೆ, ಅಷ್ಟೊಂದು, ನೋಡೋದಾಗಲ್ಲ? ..
ಹ್ಮ್ ..
ಕಾರಲ್ಲಿ, ಹೋಗೋಣ! ಕುದುರೆ ಮುಖಗೆ ಮತ್ತೆ? .. ಬಾನಿರುಘಟ್ಟ, ಮತ್ತೆ? ..
ಹೇ, ಎಲ್ಲ, ಬೇಡ? ..
ಹಾ ..
ಸರಿ, ಇದ್ರಲ್ಲಿ, ಇದ್ರಲ್ಲಿ ಟ್ರೈನಲ್ಲೇ, ಹೋಗಣ? ..
ಹ್ಮ್, ಸರಿ, ಸರಿ, ಮತ್ತೆ! ರಾಮ ಮಂದಿರ ಹೋಗಿ, ಬರೋಣವಾ? ..
ಅಯೋಧ್ಯಾ? ..
ಹಾ, ಉತ್ತರ್, ಪ್ರದೇಶ್. ..
ಯುಪಿ. ..
ಹಾ ..
ಹ್ಮ್. ..
ಮತ್ತೇನ್, ಎಕ್ಸಾಮ್, ಮುಗಿದುವ? ..
ಎಕ್ಸಾಮು, ಇನ್ನ, ಇಲ್ಲ, ಹಾ. ..
ಯಾವಾಗ, ಮುಗಿಯುತ್ತವೆ? ..
ಇನ್ನ, ಸ್ವಲ್ಪ, ಲೇಟ್, ಆಗುತ್ತೆ, ಇನ್ನ? .. ಟ್ವೆಂಟಿ, ನೈನ್ತ್, ಜೂನ್. .. ಈ, ಇದೇ, ಮಂತ್, ಟ್ವೆಂಟಿ ನೈನ್ತ್, ಮುಗಿತು. ..
ಹೌದಾ! ..
ನಿಮ್ದು, ನೀವು, ನಿಮ್ದ, ಏನ್, ಎಜುಕೇಶನ್? ..
ನಾವು, ಬಿ, ಎಸ್, ಸಿ. ಮಾಡ್ಕೊಂಡಿದ್ವಿ! ..
ಬಿ ಎಸ್, ಸಿ, ಯಾ? ..
ಹಾ ..
ನಮುದ ಏನೆಲ್ಲ ಕೆಲ್ಸ ನಮ್ದ ಏನೆಲ್ಲ ಕಿತ್ತದು.
ಹೌದಾ.
ಮತ್ತೆ ಯ
ಇಲ್ಲ ಹಿಂಗೆಲ್ಲ ಇದ ಮಾಡ್ಬೇಡ್ರಿ. ಮತ್ತೆ ಏನು ಬೇಯಿಸಿ ಮಾಡಿದೆ ಬೇ. ಬೇಷ ಮಾಡ್ರಿನ್.
ಹಾ ಬಿ ಎಸ್ ಮಾಡಿದ್ದೇವಿ.
ಹಾ ಹಾಂ.
ಇದ್ರಂದೆ.
ಬಿ, ಸಿ. ಇದು, ಬಿ, ಎಸ್, ಸಿ. ಲ್ಲಿ, ಯಾವ್ದು? .. ..
ಬಿ, ಎಸ್, ಅಲ್ಲಿ, ಅದು, ಯಾವ್ದೋ! ಒಂದ್ ಸಬ್ಜೆಕ್ಟ್, ಬರುತ್ತೆ, ಆ ಸಬ್ಜೆಕ್ಟ್ ಮಾಡಿದೀವಿ! ..
ಬಿ ಎಸ್ ಸಿ ಮಾಡನಂತತ್ರಿ ಯಾವ ಸಬ್ಜೆಕ್ಟ್ ಅಂತ ಗೊತ್ತಲ್ವಾ ನಿಮ್ಗೆ.
ಪಿ ಸಿ ಎಮ ಪಿ ಸಿ ಎಂ ಮಾಡನಿ
ಪಿ. ಪಿ ಸಿ ಎಂ ಅಲ್ಲಿ ಎರಡು ಸಬ್ಜೆಕ್ಟ್ ಬರುತ್ತೆ ಸಿ ವಿ ಜೆಡ್ ಅಂತ ಬರುತ್ತೆ ಪಿ ಸಿ ಎಂ ಅಂತ ಬರುತ್ತೆ. ಎಡ ಅಲ್ಲಿ ಯಾವ್ದ್ ಮಾಡಿರೋದು ನೀವು.
ನಾವ್ ಆ ಪೀ ಸಿ ಎಂ ಮಾಡಿರೋದು.
ಈಶಮ್ಮಾ.
ಹಾ.
ಎಕ್ಸಾಮ್ಯಾವಾಗ.
ಎಕ್ಸಾಮ್ ಕಂಪ್ಲಿಟ್ ಆಯ್ತು.
ಆಯ್ತಾ
ಹಾ.
ಎಷ್ಟು ಬೇಗ.
ಹಾ ಬೇಗ ಯನಿವರ್ಸಿಟಿ ನಾವವು ರೆಕಮೆಂಡ್ ಮಾಡಿದ್ವಿ.
ಓ ನೀವು ಅಷ್ಟು ಯಾವ್ದೇ ಯೂನಿವರ್ಸಿಟಿ ನಿಮ್ದು.
ನಮ್ದು ರಾಯಚೂರು ಯೂನಿವರ್ಸಿಟಿ.
ಹೌದಾ.
ಅದಕ್ಕೆ ಕಂಪ್ಲೀಟ್ ಮಾಡ ಅಂತ ಹೇಳಿದ ರೆಕಮೆಂಡ್ ಮಾಡಿದ್ವಿ ಅದಕ್ಕೆ ಮಾಡಿದಾರ ಅವರು.
ಹ್ಮ ಹ್ಮ
ಹೊಲಗಳಲ್ಲಿ ಏನ್ ಬಿತ್ತಿದ್ದೀರಾ.
ಹೊಲದಲ್ಲಿ ಏನಲ್ಲ ಒಂದು ಹೊಲನ ಅಲ್ಲ. ಬಂದೆಲ್ಲ ಸ್ವಲ್ಪ ಬಂದಾದ.
ಹಾ ಹ ನಾವು ಇಲ್ಲೇ ಊರಲ್ಲಿ ಹೊಲ್ ಕಡೆ ಬಂದಿದೀವಿ.
ಲ್ಲ ಇರೋದಾ ನೀವು.
ಹಾ ಅಲ್ಲಲ್ಲಿ ಹೂಡದಾಗೀವಿ.
ಹೌದಾ
ಕುಮಾರ ಪರ್ವತಗಳು ಕೇಳ್ದಿರರಿ ಹ. ಕುಮಾರ ಪರ್ವತನ ಹಗಿದ್ದೀವಿ
ಕುಮಾರ ಪರ್ವತ ನಿಮ್ಮಂಬಲ್ಲಿಲ್ಲಿ ಬರುತ್ತವೆ ಅದು.
ನಾವ್ ಅಲ್ಲಿವ್ರೀ.
ಕುಮಾರ ಪರ್ವತನಾ.
ಹಾ.
ಹ್ಮ್ ಹ್ಮ್
ಸಮರ ಪರ್ವತ್ ಮ್ಯಲ್ತದೆಗಿವಿ.
ಹೌದಾ
ಮತ್ತೆ ಅಗ್ರಕ್ಕೆಯ್ ಬವಾ ತಾಜ್ಮಹಲ್ ನೋಡಕೆ.
ಹಏ ಅಲ್ಲಿಗೆ ಎಲ್ಲಾಗಲ್ಲ.
ಯಾಕೆ.
ಅ ಭಾಳ ದೂರ ಆಗ್ತದ
ದೂರ ಆದ್ರಿ ಏನ್ರೀ ಜೀವನ್ದಾಗ ಒಂದ್ಸೇರಿ ಆದ್ರರು ನೋಡ್ಬೇಕು
ಅಂದ್ರ ಆಗಲ್ಲಪ್ಪ ಬಾಳ ದೂರ ಆಗತದ
ಗೋವಾ ಬೀಚ್ ನ ಹೆಸರ ಐತಿ ನೋಡ್ಬೇಕು ಹೋದ್ರೆ ಒಬ್ಬ ಗೋವಾ ಬೀಚ್ ನೋಡೋಣ ತರಿ ಸರ್ ಹೋಗೊಣ ಬೀಚ್ ಗೆ
ಹಾ ಒಂದ್ಸರಿ ಆದ್ರೂ ಜೀವನದಲ್ಲಿ ಅನುಭವಿಸ್ಬೇಕು ಗೋವಾದಾಗ.
ಹಾ
ಹ್ಮ್ ಮತ್ತೆ ಯಾವಪುರ್ ಶಾಪುರ್ಕ್ಕೆ
ಬ್ರೇಕ್ ಇಲ್ಲಾ ಎಕಡೆ ಎಲ್ಲ ಸುಮ್ಮ ಹೊಂಟಿದ್ದೇ
ಹಾ ಶಾಪುರ್ ಕ್ಕೆ ಯಾವಾಗ ಬರ್ಬೇಕಂದೆ
ಪುರು ಟ್ವೆಂಟಿ ನೈನ್ ಮತ್ತೆ ಬರ್ಬೇಕು ಅವತ್ತೇ ಎಕ್ಸಾಮ್ ಇರೋದಾ
ಹೌದಾ
ಹ್ಮ್
ಮತ್ತೆ
ಮ್ ಟ್ವೆಂಟಿ ನೈನ್ತ್ ಇದೆ ಅವತ್ತೇ ಬರ್ಬೇಕು
ಹ್ಮ್ ಹ್ಮ್ ಮತ್ತ ಏನ್ ಕೆಲ್ಸ ಮಾಡೋದು ನೀವು
ಮತ್ತ ನಾ ನಾವು ನಮ್ದೇನ್ ಕೆಲ್ಸ ಇಲ್ಲ ಎಜುಕೇಶನ್ ಮಾಡ್ತಿದ್ದೀವಿ ಹೀಗೆ ಸೈಡ್ ಬಿಸಿನಸ್ ತಾಗಿ ಏನಿಲ್ಲಾ ತೆ ಅ ಅದೇ ನಮ್ದು. ಮತ್ತ ಮಾ ಮುಚಣ ಮೇಲೆ ಕೆಲ್ಸ ಮಾಡ್ಬೇಕ್ ಅನ್ಕೊಂಡಿದ್ದೀವಿ. ಈಗ ಅದ್ರ ಜೊತೆನೇ ಕ್ರಿಕೆಟ್ ಆಡ್ತಿದೀವಿ ಅಂದ್ರೆ ಕ್ರಿಕೆಟ್ದಾಗ ಕರೆಕ್ಟ್ ಆಗಿ ಏನು ಮಾಡ್ ಲ್ಲ ನಾವ್
ಬೆಲೆ ಒಂದು ಕೆಲ್ಸ ಇದೆ ಮಾಡ್ತೀರಾ?
ಯಾವುದು
ಅರದ ಸೂಡ್ ಕಿತ್ತು
ಏ ಅವೆಲ್ಲ ಮಾತಾಡ್ಬಾರ್ದ ಗುರು ಹಿಂಗೆಲ್ಲ ಮಾತಾಡ್ತಾರ ಇಡ್ತಿ ನೋಡಪ್ಪಾ ನಾನ್ ಫೋನು. ಏನೇ ಏನ್ ಮಾಡ್ ಮಾತಾಡ್ತೀರಾ ನೀವು?
ಇ ಹೊಲ್ಲಗ ಇದು ಕೊತ್ತಂಬರಿ ಮತ್ತೆ ಪುದಿನಾ,
ಹಾ
ನಮ್ಮ್ ಹೊಲ್ದಲ್ಲಿ ಪುದಿನಾ, ಕೊತ್ತಂಬರಿ ಬೆಳದಿದ್ವಿ
ಹಾ
ಅವು ಕಿತ್ತಗೆಸಂದು ಸೂಟ್ ಕಟ್ಟಿ ಮಾರ್ಕೆಟ್ ಕೋಯ್ಬೇಕವು.
ಓ ಹಂಗಂದ್ರ ನೀವು.
ಹಾ
ನಾವ್ ಬ್ಯಾರೆ ಏನೇ ಅಂತ ತಿಳ್ಕೊಂಬಿಟ್ ಅಪ್ಪ.
ಹೆಂಗ ತಿಳ್ಕಂದಿರಿ ಹಂಗ ನಾವ್ ಇದನ್ನೆ ಹೇಳತಿವ
ನಾವು ಬ್ಯಾರೆ ತಿಳ್ಕೊಂಡ ಮತ್ತೆ ನೀವು ಇರುತ್ತಲ್ಲ ಇವು. ಅದ ನೀವು ಉತ್ತರ ಕರ್ನಾಟಕ ಅಲ್ಲ ಅದ್ರಾಗ ಬೇ ರೆ ಮತ್ತೆ ಬೇರೆ ತಿಳ್ಕೊಂಡೆ ನಾನು
ಅದು ಮತ್ತೆ ದಿನ ದಿನ ಇರ್ತದೆ ಕೆಲ್ಸಾ
ಹಾ
ದಿನ ದಿನ ಇರ್ತದೆ ಮತ್ತೆ ಕಿತ್ತದು ಸುಳ್ ಕಟ್ಟದ ಓಯ್ಬೇಕು.
ಇದೇನಾ ಬರೀ ಕೆಲ್ಸ ನಿಮ್ದು
ಹಾ ನಮ್ದ್ ಇದೆ ಕೆಲ್ಸ.
ನಾವು. ಮಂಡೇ ಬರಬೇಕು ಮಾಡಿದ್ವಿ ಮಂಡೇ ಮಂಡೇ. ಮಂಡೇ ಬರ್ಬೇಕು.
ಶಾಪುರ.
ಹಾ
ಅದ ಹ ಬನ್ರಿ ಬರ್ರೀ ಬರ್ರಿ.
ಮತ್ತೆ ಏನ್ ನಡ್ಸಿದ್ರಿ.
ಮತ್ತೆನಲ್ಲಪ್ಪ.
ಮತ್ತೆ ಇದಕ್ಕೆ ಹೋಗ್ ಬರೋಣವಾ?
ಎಲ್ಲಿಗೆ.
ಬಿಜಾಪುರ್ ಗೋಲ್ಗುಮಟಕ್ಕೆ.
ಬರೆ ನೀವು ಬರೇ ಟೂರ್ ಬಗ್ಗೆನೇ ಮಾತಾಡ್ತೀರಪ್ಪ ಏನಲ್ವ ನಿಮ್ ಮಾತ್ರ ಮಾತಾಡಕ್ಕೆ.
ಮತ್ರ ಏನಿಲ್ರೀ ಬಿಜಾಪುರ್ ಗುಲ್ಗುಮಟ ಜೀವನದಾಗ ಏನಿಲ್ಲಾ ನೋಡ್ಬೇಕ್ರೀ.
ಎಷ್ಟೇ ಹತ್ತೀರಪ್ಪ ಬರೆ ನೀವು.
ನೋಡ್ಬೇಕು ಗೋಲ್ ಗುಮಟ ನೋಡ್ಬೇಕು ಏಳ ಸರಿ ಕೇಳ್ಸ್ತದ ಅಂತಲ್ಲಿ.
ಏನ್ ಕೆಳ್ಸಲ್ಲ ಏಳು ಸಾವಿ ಕೆಳ್ಸಲ್ಲ ಏನ್ ಕೆಳ್ಸಲ್ಲ.
ಕೇಳ್ಸ್ತದ್ರಿ ನಾ ಮೊನ್ನೆ ಹೋಗ್ ಬಂದಿದ್ದೆ.
ಎಲ್ಲಿಗೆ?
ಅಲ್ಲಿಗ್ ಗೋಲ್ ಗುಮುಟಕ್ಕೆ.
ಗೋಲ್ ಗುಂಬಜ್ ನಾವು ಹೋಗಿದ್ವಿ ಅಲ್ಲಿ ಜಾಸ್ತಿ ಜನ ಇರ್ತಾರೆ ಒಳಗೆ ಆಗಲ್ಲ ಏನ್ ಕೇಳಲ್ಲಪ್ಪ ಅಲ್ಲಿ. ನಾವಿ ಬಗಳದ ಹಂಗ ಆಗುತ್ತೆ ಅಲ್ಲಿ. ನಾಯ್ ಬೊಗಳಂಗೆ ಆಗತ್ತೆ ಒಳಗೆ
ಹ್ಮ್ ಹ್ಮ್.
ಒಳಗೆ ನಾಯಿ ಬವು ಬವು ಬವು ಅಂತವಲ್ಲ ನಾಯಿಗಳು ಅದ್ರಂಗ ಆಗತ್ತೆ ಇಲ್ಲಿ ಒಳಗೆ.
ಇದು ಮತ್ತೆ ಗುಲ್ಬರ್ಗ.
ಹಾ ಅದು ಗುಲ್ಬರ್ಗ ಹೋಗ್ಬೋದು ಗುಲ್ಬರ್ಗ ಪೋರ್ಟ್ ನೋಡಿಲ್ಲ ನೋಡ್ಬೇಕು.
ಗುಲ್ಬುರಲ್ಲಿ ಫೋಟೋ ಮತ್ತೆ ಸೈನ್ಸ್ ಲ್ಯಾಬು.
ಹ
ಶಕ್ಷರಗುಡಿ.
ಅವೆಲ್ಲಾ ನೋಡ್ ಹಾ ಸರ್ ಏನು.
ಶರಣ ಬಸವೇಶ್ವರ ಗುಡಿ.
ಶರಣಬಸವೇಶ್ವರ ಗುಡನಾ.
ಹ್ಮ್
ಅದನು ನೋಡಿದಂಗೆ ಆಗಿದೆ ನಾವು.
ಹ್ಮ್
ಹೋಗ್ಬೇಕಂದ್ರೆ ಇದೇ ನಾವು. ಇದೋಗ್ಬೇಕು ನಾರ್ತ್ ಕ ಇದು ಅದಪ್ಪ. ಸಕಲೇಶಪುರ್ ಹಸನ್ ಸಕಲೇಶಪುರ್. ಕುದುರರೆಮುಖ ಚಿಕ್ಕಮಗಳೂರು. ಇವೆಲ್ಲ ಈ ಕಡೆ ಹೋಗ್ಬೇಕು ಅನ್ಕೊಂಡಿದ್ದೀನಿ ಇವಾಗ.
ನೆಕ್ಸ್ಟ್ ಮಂತ್ ಅಲ್ಲಿ ಟ್ರೈನ್ ಬುಕ್ ಮಾಡೋಣ.
ಹಾ ನೆಕ್ಸ್ಟ್ ಮಂತ್ ಇದ್ದೇನೆ ಯಾವದಾದ್ ಯಾವ್ದಾದ್ರು ನೋಡ್ರರಿ ನೆಕ್ಸ್ಟ್ ಮಂತ್ ಇದ್ರೆ ಬುಕ್ ಮಾಡಿಬಿಡ್ರಿ ಹೋ. ಬಧತೆ
ಸಕಲೇಶಪುರಕ್ಕೆ ಬರೋಣ ಸಕ್ಲೇಶ್. ಪುರದಲ್ಲಿ ಈಗ ಮಳೆಗಾಲದಲ್ಲಿ ಬಾರಿ ವಿವ್ ಇರುತ್ತೆ.
ಹೌದಾ ಈಗ ಮಳೆಗಾಲ ಬೇರೆ- ನಿಮ್ಮ್ ಕಡೆ ಮೋಡ ಕವಿದ ವಾತಾವರಣ ಇದೆ ಇದೇನಾ ಇವತ್ತು -
ವಾತಾವರಣ ಇದೆ ಆದ್ರೆ ಮಳೆ ಬರ್ತಿಲ್ಲ.
ನಿನ್ನೇ.
ನಿನ್ನೇನು ಸ್ವಲ್ಪ ಬಂತು ಮತ್ತೆ ಬಂದಿಲ್ಲ.
ಇವತ್ತ ನಾವು ಊರಲ್ಲಿ ಓ ಹಬ್ಬ ಹಬ್ಬ ಬತ್ತ ಊರಗ ಮೊಹರಂ ಹಬ್ಬ.
ಹಾ ನಮ್ಮೂರಲ್ಲಿ
ಹಬ್ಬದ್ಲಿ ಇದು ಇದು ಮಾಡ್ತಾರ ಗೊತ್ತಾ ಹೆಜ್ಜೆ ಆಗ್ತಾರ ಗೊತ್ತಾ ನಿಮ್ಗೆ.
ಹಾ ಗೊತ್ತು ಗೊತ್ತು.
ಹ್ಮ್ ಅದೇ ಹಾಕಿದ್ವಾ. ಇವತ್ತ್ ಒಂದ್ ಎರಡ್ ಹೆಜ್ಜಿ ಹ್ಮ್.
ನಾವನು ಹಾಕಿವಿ.
ಹ್ಮ
ಹಾಕಿಸಿ ಮತ್ತೆ ರಾತ್ರಿ ಬಂದು ಮಾಡ್ಕೊಂಡಿವಿ. ಹೌದ ಫೋನ್ ಬರ್ತದೇ.
ಹಾ
ಪೋನ್ ಬರ್ತಿದೆ ಇಡ್ಲಾ.
ಮಾತಾಡ್ರಪ್ಪ ಯಾಕೆ.
ಅದ್ರಾಗ ಚಾರ್ಜ್ ಇಲ್ಲ ಅಂದ್ರ ಮಾತಾಡಕತ್ತಿನಿ ನಾನು ನೀವಿದ್ರ ಒಂದು ಹತ್ತು ನಿಮಿಷ ಆಗಲ್ಲ ಮಾತಾಡಕತ್ತು.
ಹತ್ತು ನಿಮಿಷ ಆಗಿದ್ರ ಮಾತಾಡಕುತ್ತ -
ಸ್ವಲ್ಪ ಏನ್ ಆಗುತ್ತೆ. ಬಂದ್ರ ಮತ್ತ್ತೆಟ್ ಬಿಡ್ರಿ ಮತ್ತ್ಯಾನು.
ಹಾ ಹಾ